ಏನ್ಪಾ ಹುಲಿ ಆರಾಮಾ
ಏ ಆರಾಮದ ನೋಡ ನೀನ
ಹಾ ಮತ್ತ ನಡ್ರೀಪಾ ಯಕ್ಕಡೆನ ಆಕಡೆ ನೋಮ್ಮ ಟೋರಿಗಿರೀಗೆ ಏನ್ ಏನ್ ಮಾಡ್ತೀ ಜೀವನ್ದಾಗ ಎಲ್ಲಾರ ಒಂಟರ ಏ ನಿಮ್ಮ ದೋಸ್ತ್ರವಾ ಯಾರ ಮ ಕಪ್ಪನ ಮಗ ಅವರೆಲ್ಲ ತಿರುಗಾಡಿ ಹೋಗ ತಗೊಂಡ್ರೆ ಆ ಕಡೆ ಕೇರಳ ಗೀರಳ
ಕೆರ ಹೋಗ್ಯಾನ
ಮತ್ತೆ ಏನ್ ಆಗ್ತಾನಲ್ ಸ್ಟೋರಿ ಕೇರಳ ನ ಏನದು
ಹ್ಮ್ ಕೇರಳ ಕೇರಳನೇ ಸ್ಟೋರಿ ನೋಡಿ ಹೇಳತೇನ ಏ ಈಗ ಹೋಗಿಲ್ಲ ಅನ್ಲಿ ಅ ಮದ್ ಮೊದಲಿಂದಾನ ಆದ ಸ್ಟೋರಿ ಹಾಕದ.
ಏ ಹಂಗೆಂಗೋ ಹುಲಿ ಈಗ ಮೊದಲಿಂದೆಲ್ಲಾ ಈಗ ಆಗ್ತಾರನ
ದ್ಲ ಬಾಡಿಗೆ ಕಾರ್ ನಡಸ್ತದ್ನಲ್ಲಾ ಹೆಂಗೀರ ಕಾರ್ ನಡಸ್ತಾನ ಮತ್ ಬಾಡಿಗ್ ಗಿಡಗ್ ಹೋಗ್ಯನ ಅನಸ್ತತ್ ನನಗೇನ್.
ಏ ಇಲ್ಲ ಇಲ್ಲ ಹೋಗ್ಯಾರಲ್ಲ ನಾಕ ಐದ್ಮಂದಿ ಕೂಡ ಹೋಗ್ಯಾರ ಅವ್ರ ಮಂದಾರೆ ಹಾ ಹವಲ್ದಾಗ ಕೇರಳ ತು ಸುತ್ತೋಡ್ಯಾಕ ಹೋಗ್ಯಾರ್ ಅವ್ರ್
ಏನೋ ಔಟ್ ಆಫ್ ಸ್ಟೇಟ್ ಹೋದ್ನಲ್ಲವ ಕೇರಳ ನೋಡಗಾ
ಏ ಕಾರ್ ತೋಗೋಂದ್ ಅವಂದ್ ಕಾರ್ ಅದ್ರಾಗ ತಿರ್ಗಡಾರ್ ನಾಲ್ಕ್ ಮಂದಿ ಇವ್ನ್ ಉದ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏ ಇಲ್ವಾ ಹಂಗುವ ಅವ್ರ ಅವರು ಹೋದ್ರ ಎಷ್ಟ ಬರ್ ಅೌಂಟ್ ಶೇ ಮಾಡಕೇಬೇಕಾಗೆ ಹಗೆಂಗ ಬರದಿಲ್ಲ ಅ ಬಾಿಗೆ ಹೋದಂದ್ರೆ ನಡಿತತದ
ಇವ ಏನ್ ಮಾಡಣ ಬಾಡಿ ಹೋಗ್ಯನ ಅವ್ರದ್ದ ಕಾರ್ ತಂದ ಜನ ಹೆಂಗ ಅದ
ಇಲ್ಲ ಇಲ್ಲ ಬಾಡಗ್ ಹೋಗಿಲ್ಲ ನೀ ನೀನ್ ಸ್ಟೋರಿ ನೋಡಿದಂಗ ಅವ್ರಿ ಎಲ್ಲಾರೂ ಕಾರ್ ಡ್ರೈವರ ಅರ್ಲಿೀ ಅವ್ರ ಎಲ್ಲಾರ್ದ ಕಾರಾರ್ ಅದ ಒಂದೊಂದು ಗೊತ್ತ
ಹಾ ಇದ್ರಿರ್ಬೋದು ಇಕ್ಕೆ ಮತ್ತೆ ಇ ಇವಂದ ಯಾವ ಕಾರ್ ಮಾತ್ರ ಅದ
ಕಾರ್ಯ ಒಂದಲ್ಲ ಅದ
ಒಂದುಲ್ಲಂತ ಹ್ಮ್ ಎಲ್ ಅಂದ್ರನ ಒಂದ ಐದ ಸರ್ ಬರ್ತಾಟ್ಟ
ಏ ನನ್ಗಏನ್ ಡೌಟ್ ಐದೈ್ ಸಾವಿರ ಹತ್ ಸಾವಿರ ಹೊಡಿತದ
ಬಾಗ ಕೂಡ ಲಾ ಡಿಜಲ್ ಅದ ಏನು ಮೆ ಒಂದು್ ಆರಾಮ್ಸ ಇಪ್ಪತ್ತನ್ನು ಕೊಡತು ಮೆಲ್ಲಿಸ
ಹಾ ಹೆಂಗಂದ್ರೆ ಉಣದ ತಿನದ ಅಷ್ಟ್ ಷ್ಟ ಕರ್ಸ ನೋಡವ್ರ ಡಿಸೀಲ್ದು ಒಂದ ಇಟ್ಟ ಆಯ್ ಮತ್ತೇಏ ಬಾಡಿಲ್ಲ ಏನಲ್ಲ
ಹ ಮದ್ ನಮಗೆಂದ ಆಯ್ತು ಅವ್ರನ್ನ ಅವ್ರನ್ನ ಚಂದ ತಿ ನಮ್ಮ ನಾನ್ ವೆಜ್ ತಿಂತಾರಂತೆ
ಏ ನಿಮ್ಮಾಯಿ ನಮಗೆ ಜಾಸ್ತಿ ಅಂತರ್ಲಿ ಅವು ಎಲ್ಲ ಸಂಘ್ಯವು ಕ್ಯಾಂಡಿಡೇಟ್ಗಳು ಕುಡವು ಜಗ್ಗೆ ಕುಡತವು
ಕುಡಿಯದ ಹೊತ್ತಟ್ಟ ಇರುತ್ತ ಕುಡಿಯಂಗ ಕಾಣಲ್ಲ ಬಿಡ ಯ ನಾವ್ಯನ
ಆ ಮಯ ಬಲ್ಲ ಬೊಳರ ಆ ಬ ಇವ ರವೆ ಹಬ ಕುಡ್ಲಾರದವ ಅವವು ಇನ್ನೊಬ್ ಅಣಿೂಡ ಚಗ್ಿ ಹೊಡಿತತಾನ ಅವ ಸೂರ್ಯ ಹಬ ಹ ಹೊಡಿತಾನಾ
ಇವನ್ ಇವನ್ ಹೊಡಿತರಣ ಕ ಮಯ್ಯ ಅಂತ ಅವ್ನು ನೋಡ
ಏ ಏನ್ ಅದನ್ ಗೊತ್ತಿಲ್ಲಪ್ಪ ನನಗೆ
ಅಂದ್ರ ರ್ಚು ಮಾಡಲ್ಲವ ಜಿಬು ಸುಳ್ ಮಕ್ಳ ಅವ್ರ ಅಲಸ
ಹೌದೌದು ಬರಬರ ಮಯಿಂದ ಮಯಂದ ಹಂಗಗೆಏನಪಾ ನಿಮ್ಮ ಮನೆ ಬಲಿಿಯದ ನಿನ್ಗೆಲ್ಲ ಕೂರ್ತಿರ್ದ್
ಹ ಎಲ್ಲಾ ಜಿಬ್ಗಳಾಗಿ ಜಬ್ ಜಿಬ್ ಮಂದ್ ಮಾಡ್ತವ ಎಲ್ಲ ಅವರು ಬಣಿಜ್ಗೀರ ಐತವರು
ಹ್ಮ್
ಬರ ಸಪ್ಪನ ಬೆಳೆ ತಿಿಂದ ಮಾಡ್ತಾರ
ಸಪ್ಪನ್ ಬೇಳೆ ಹ ಅ ಮನ ಸಪ್ಪಾನ್ ಬೆಳೆ ಆಗ್ತಂತವಲ್ಲೇ ಮತ್ತ ಅವರು ಗಣ ಮಕ್ಳ ಆಗ್ತಂತಾರೆ ಸಪ್ಪನ್ ಬೆಳೆ
ಏಯ್ ಬೆಲ್ಲ ಹಾಕ್ತಾರ ನೋಡಿದಲ್ಲ ಬ್ಯಾಳ್ಯಾಗ
ಹ್ಮ ಹೆಂಗಗೆನಪ್ಪ ಗೊತ್ತಿಲ್ಲಾ ನೀನು ಮೋಸ್ಟ್ಲಿ ಮುಂದಿರ್ಬೇಕಕ್ ಅನ್ಸ್ತದ ಆ ಕಡೆ ಬಾಳ ಅಂದ ಹೊಲವು
ಇಲ್ಲ ಆ ಕಡೆಗೆ ಮನಿ ಬಾಗಲ ಅವ್ರ ಎಲ್ಲ ತುಂಬಾರ ಬರ್ರ ಬರ ಬೆಲ್ಲಾನ
ಅದೇ ಬಣಜಿಗೆ ಅರವಣೆಗೆಗ ಇಿ ಮತ್ತೆ ನಿನ್ಗೆ ಯಾವದ್ ಅನುಭವ ಇರುತ್ತೆ ನಮ್ಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು
ಅಂದ್ರ ನೋ ತಿರುಗಾಡಬೇಕಕ್ ನೋಡ್ಪಾ ನಿಮ್ ದೋಸ್ತ್್ಯಾರ ಮತ್ ನಾವು ನ್ ನಡಡಾರಿಿನ ಟ್ರಿಪ್
ಎಲ್ಲಿ ಇಲ್ಲೇ ಹಮ್ಮ ಮತ್ ನಾನು ಕೆರಳಕ್ಕೆ ಮನ್ಸುಲ್ಲಿ
ಹ ಕೇರಳಲ್ಲ ಇಂಟ್ರೆಸ್ಟ್ ಇಲ್ಲ ಸುಮ್ಮಿ
ಅದೇ ನೋಡ್ಬಕ್ಲ ನೋಡಿದ್ರ ಕೇರಳ ಮತ್ದ್ ಇವಾಗ ಮಾನ್ಸೂನ್ಾಗ ಬಾರಿ ಅದ್
ಹ್ಮ್
ಅಲ್ಲಿಕ್ಕಿಂತ ಇಲ್ಲಿ ಚೆನ್ನಾಗ ಅದ ನಮ್ದು ಚಿಕ್ಕಮಂಗ್ಗಳೂರು ಕೊಡಗು ಮಡಿಕೇರಿ ಊಟಿ ಅನ್ನಾವತದ ಬೈಕ ರ ಎವಿ ಬ
ದೊಡ್ಡ ದೊಡ್ಡ ಗಾಡಿ ಇವೆಲ್ಲ ಸ್ಪ್ಲೆಂಡರ್ ಶೈನಿಗೆ ನಡಲ್ಲ
ಏನ್ ಸ್ಪ್ಲೆಂಡರ್ ಶೈನ್ ಏನ್ ಹಾಕಂಡಲ್ಲಾ ನಮ್ಮ್ ಇಂಡಿಯನ್ ರೋಡ್ ಯೂನಿಯನ್ ಇಡಿತತಾವಏಮ್ಮಗ ಮಾಡ ನೀ
ಕಂಡೀಷನ್ ಇು ಕಂಡೀಷನ್ ಇರ್ಬೇಕು ಆ ಗಾಡಿ ಎಲ್ಲಿನ್ ಕೈ ಕೊಟ್ಟನಂತ ಏನ್ ಮಾಡ್ತು
ಗಾಡಿ ಕಂಡೀಷನ್ ಇರ್ತಾವ ಅದ ಏನ್ ಮಾಡ್ಬೇಕು ಅಲ್ಲಿ ಚೆಕ್ ಮಾಡ್ಸ್ಕೋಬೇಕು ಫ್ಯಲ್ ಫಿಲ್ಟರ್ ಅಲ್ಲ ಚೆಕ್ ಮಾಡ್ ಕೋಕವಾಟಿ ಪಕಪ್ಪಾ
ಟೈರ್ ಗಿರ್ ಎಲ್ಲಾ ಕಂಡೀಷನ್ ಇರ್ಬೇಕ ಎಲ್ಲ ಬರೀ ಯಕಡದಕಡೆ ಜಂಪ್ ಗಂಪ್ ಇರ್ತ ಅಲ್ಲಿ
ಹ ಜಂಪ್ಲ ಆಕಡೆ ಕೋದರು ಜಂಪ್ ನಮ್ ನಮ್ಮ ಉತ್ರ ಕರ್ನಾಟಕ ರೋಡ್ಗಳ ಕೆಟ್ಟಡೆ ರೋಡ್ ಚಲಾವ
ಎಲ್ಲಾ ಕಡೆ ಮತ್ತತ್ ಒಳಗ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಗಾಡಿನ ಹೋಗ್ಬೇಕ ಒಳಗ
ಹ್ಮ್ ಟ್ರೆಕ್ಕಿಂಗ್ ಮಾಡಿ ಮಾಯಿ ಟ್ರೆಕ್ಕಿಂಗ್ ಮಾಡಕ ನ ಅವ ಅ ೋತ ರೋಡ್ ಇರ್ತ ಎಲ್ಲಾ ಕಡೆ ರೋಡ್ ಆಗ್ಯ
ಅಲ್ಲ ಅಂದ್ರ ಗಾಡಿ ಕಂಡೀಷನ್ರ್ ಹೋಗ ದೊಡ್ಡ ಗಾಡಿ ಆಬಕ್ಕ
ಹ್ಮ್ ಅಡತರು ಏ ಬ್ಯಾನಾದಾ ನಿನಗೆ
ಮತ್ ನಡ್ರಿ ಮತ್ತ ಆ ಆಯ್ತಿ ರೊಕ್ಕನ ಬಂದ ಅದ್ರಾಗ ಅ ಇ ರೊಕ್ಕ
ದುಡ್ಡು ಕೊಡ್ತಾರನ್ಗೇನ ನಿಮ್ಗೆ ನಿ ಮುಚ್ಚ ಸತ್ತಾನ ಪಾಪ ರೊಕ್ಕ ತಕ್ಕರ್ ಯಾರಲ್ಲ ಏನ ಬರ್ಲಾತ್ತವ ಅಮೌಂಟ್ ನಿನಗೆ ಸ್ವಲ್ಪ ಸಹಾಯ ಮಾಡಿ ಬಗ್ಗೆ ನಿನಗೆ ನಡೀತವೆ ನಮ್ಮ ಮುತ್ತಂದ ವಯಸ್ಸ ರೊಕಾರ ಮಾಡಿಸಿಲ್ಲವು
ಇಲ್ಲ ಅವನು ಇವ ಬೇರೆ ಬೇರೆ ಬರ್ತಲ್ಲ ಮದ್ ಬೇರೆ ಬೇರೆ ಬಂದ ಮಾಡ್ಸರ್ಬೇಕ ನೀ
ಆಧಾರ್ ಕಾರ್ಡ್ ಎಲ್ಲ ಆಧಾರ್ ಕಾರ್ಡ್ ಇ ಬ್ಯಾಂಕ್ ಪಾಸ್ ಬುಕ್ ಮಾಡ್ಸಲ ಅವನು
ಹ್ಮ್ ಯೂಸ್ ಮಾ ಮಾಡ್ಬೇಕಲ್ಲ ಎಲ್ನನು
ಆ
ಯೂಸ್ ಮಾಡ್ಕ ಬಲ್ಪ ಎಲ್ಲಾನ
ಹ್ಮ್ ನಾಡ್ಕ ಬು ಬಟ್ ಆದ್ರೂ ಇಲ್ಲಿಗಲ್ ಇದೆಲ್ಲಾ ಮಾಡಬಾರದು ಇತರ
ಏ ಯಾವನ್ ಕೂಣ ಇಡ್ತ ನ ಅಲ್ಲಿ ಸತ್ತನ ಅಂತ ನೋಡ್ತಾರ
ಆ ತನತ್ಡಲ್ಲ ಆಮೆ ನಾಳ ಗರ್ಮೆಂಟ್ ಗೊತ್ತಾಯ್ ನೀನ್ ಮಿ ತನ ಬಂದ್ರಂದ ಅ ಏ ಮಾಡ್ತಿ ನೀವ್ಗೆಲ್ಲ ಮಾಡಿರಿ ಗರ್ಮೆಂಟ್ ತಿಳಸಲಾರ ಇಷ್ಟಲ್ಲ ರೊಕ್ಕ ತಿಂದ್ರಿ ಅಂ
ಹ ಅವ್ರ ಹಡಿದಾರ ನಮ್ ಯಾಕ ಹಡಿತತಾರ ಮ್ಯಾನೇಜರ್ಗೆ ನಿಯಮ್ ಕೊಟ್ಟಿಲ್ಲ ಅಂತರು ಇವ್ ನಡಿತಾರೆ ನನ್ ಏನ್ ನಡೀತರ್
ನಾವನ್ ಹತ್ರ ಡಾಕ್ಯುಮೆಂಟ್ ಇರ್ತವ ನೀ ಕೊಟ್ಟು ಅರ್ಥ ಆಯ್ತಾ
ಹೌದೌದದು
ನೀ ಏ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟಿರ್ತ ನೋಡು ನೀವ ಒಂದ್ ರೀಸನ್ ಹೇಳಿರ್ತ ಅಲ್ಲಿ ಮುತಂಗಗೆ ಆರಾಮಲ್ಲ ಸ್ವಲ್ಪ ಅಂತ ಹೇಳಗ ಹೇಳಿರ್ತತಿ
ಹಾ
ಅವಾಗರುತ್ತ
ಎಲ್ಲ ಎಲ್ಲ ಹರ್ತ ನ ಚೆನ್ನಾದ ಏನ್ ಮಾಡಾಕ್ಕಲ್ಲ ಏನ್ ಅ ಅನಿವಾರ್ಯ ನೋಡಪನ್
ಹ್ಮ್ ಅನಿವಾರ್ಯ ಅನಿವಾರ್ಯ ಆದ್ರ ಇಂತವಲ್ಲ ಮಾಡ್ಬಾರ್ದಾ
ಏನ್ತ ತಾಣ ಮುಂದ್ ಆದ್ದ ಅ ನೋಡ ಮತ್ತೆ ಏನತ
ಎಂಗ
ಆದ್ರ ನೋಡ ಮುಂದೆ ಏನಾಗ್ತದ
ಎಲ್ತಾನ ಬರ್ತಾವ ಅಲ್ತಾನ ಹೊಡಿ
ಅದೇ ಅದೇ ಮತ್ತೆ ಹಾ ಆಯ್ ಆಯ್ತತ್ ಹೆಂಗ್ ಮತ್ ಹೋರ ಹೆಂಗ ಈ ಕಡೆ ಸುಡಲಿ ಗಿಂಡಲ್ಲಿ ನೋಡಕ್ರಮ್ಮ ಈ ಕಡೆ ಆಲಿ ಕ
ಹಓ ದಾಂಡಲಿ ಹ ಹೋಗ್ ಬರ ಒಂದ್ ರೌಂಡ್ಗ್ ನಾಳೆ ಹಮ್ಮ ನಡ್ದಮ್ಮ
ಮುಂದಿನ್ ತಿಂಗಳು ಹೋಗ್ಬೇಕು ಈಗೆಲ್ಲ ಹೋದ್ರೆ ಸುಮ್ನೆ ಗಟಲ್ಲ
ಈಗಗ್ನಲ್ಲ ಈ ಈಗಗೆ ಹೋಗ್ಬೇಕು ಚೆನ್ನ ಒ ಜಾಕೆಟ್ ತಗ ಒಂದು ಐವತ್ತಮೂರು ರೂಪಾಯಿ ಕೊಟ್ಟ್ರ ಜಾಕೆಟ್ ಜಾಟ್ ಬರ್ತ ರೆ ಎ ಜಾಕೆಟಾ
ಇಲ್ವಾ ಬರ್ಬೇಕಲ್ಲ ಹುಡುಗರೆಲ್ಲ ಅವು ಅವ ಇವ ಅವ ಅಂತ ಕೆಲ್ಸುವ.
ರೈಡ್ ಆದ್ರ ಬರ್ಲಾ ಯಾವ ನನ್ ಮಗಂದ್ ಬರಲ್ಲಾ ರೈಡ್ ಆದ್ರ ಮತ್ತೆ ಅವರ್ ಕಾರ್ ತಗೊಂಡ್ ಹೋಗಬೇಕು ಅದನ್ ಮತ್ತ್
ಕಾರ್ ತೋಗೊಂಡ್ರ ಏನ್ ಸುಮ್ ಹೊಡಿಬೇಕ್ ಗಾಡಿಗೋಳ್ ಏನ್ ಬಾಳ ದೂರ ಅದನ್ ಇದೇನ್ ದಾಂಡೇಲಿ ಎಟ್ಟ್ ಒಂದ್ ಒಂದ್ ಮುನ್ನೂರು, ನಾನೂರ್ ಆತನ್.
ಹ್ಮು ನಾನೂರ್ ಆತ್ಲಾ.
ಆಯ್ತು ಅಣ್ಣಾ ಒಂದ್ ಐದ್ ತಾಸಿಂದೀ ಆಯ್ತಲ್ಲ ಆರ್ ಆರ್ ತಾಸ್ ಅಲ್ಲೀಯಾಕ್.
ಮುನ್ನೂರು ಮುನ್ನೂರು ಮುನ್ನೂರು
ಅಲ್ಲಿಗಿ.
ಹ್ಮು ಧಾರ್ವಾಡ ಮ್ಯಾಗ ಹೋಗಬೇಕು ಇಲ್ಲ ಹುಬ್ಳಿ ಮ್ಯಾಗ ಹೋಗಬೇಕು ಎಡರ ಮ್ಯಾಗ ಒಂದ್
ಅದೇನ್ ನಡೀತದ ಆದ್ರ ದೊಡ್ಡ ಗಾಡಿ ಆತವ್ ಜಿಮ್ ಹೊಡದ್ರ.
ಹ್ಮು
ಹಿಂಗ್ ಅಂದ್ಯಾ.
ಹ್ಮು ಹೋಗ್ಬೇಕೊ ಅಲ್ಲ ಇ ಎ ಏನದ್ ಜೀವನ
ಇಲ್ಲ ಒಂದ್ ವರ್ಷ ಬರ್ಲಿ
ಹೌದ್ ಹೌದು ಮಕ್ಕಳ್
ಬಿಡ್ಲೇ ಕೊಡಿ ಯಾವಾಗಾದ್ರೂ ಹೌದ ಅದೇನ್ ಬಾಳ್ ಏನ್ ಅವೇನ್ ಸುದ್ಯಾ ಮತ್ತ್ ಮೈ
ಎ ಅಕಡೆ ಬಂದ್ರಪಾ ಹೋದ್ರ ಅವ್ರ ಯಾರೋ ಬಿಜಾಪುರಿಗಿ.
ಕೆಲ್ಸವಾ ಕೆಲ್ಸ ಮಾಡಾತ್ತಾರ ವರ್ಕ್.
ಅದೇ ಅದೇನ್ ಫೋನ್ಯಗ್ ವರ್ಕ್ ಮಾಡ ಹೋತಾರ ಅವ್ರ್ನ.
ಆನ್ಲೈನ್ದಾಗ ಮಾಡ್ಲಿ ಮಾಡ್ಲಿ ದುಡಿಯೋ ವಯಸ ಮಾಡ್ಲಿ ದುಡಿಲಿ ಅದ್ರಾಗ್ ಎಜುಕೇಶನ್ ಬೇರೆ ಮುಗಿತ್ತು. ಅ ಎಜುಕೇಶನ್ ಬೇರೆ ಮುಗಿತ್ತಲ್ಲ ಅವತುರ್ದು ಮತ್ತೇನ್ ಮಾಡ ಮಾಡ್ಬೇ
ಎ ಬಾಳ ಹೈರಣ ಆತ್ ಟ್ರೊಲ್ದಾಗ ಯಾವು ಅ ಜಾಬ್ ಮಾಡೋ ಕ್ಯಾಂಡೇಟ್ ಇಲ್ಲ.
ಅದ್ರಾಗ ಆ ಜನಸಂಖ್ಯೆ ಹೆಚ್ಚಿಗೆ ಆಯ್ತು ಭೂಮಿ ಕಡಿಮೆ ಆಯ್ ಯ್ತು ನಿರುದ್ಯೋಗ ಜಾಸ್ತಿ ಆಯ್ತು.
ಇಲ್ಲಾ ಹಿಂಗ್ ಆದ್ರ ಬ್ಯಾರೆ ಊರಾಗ್ ನೋಡದಾ ಆರ ಆರ್ ಮಂದಿ ಪೊಲೀಸರ್ ಇರ್ತಾರ್. ಹತ್ತ ಮಂದಿ
ನಮ್ಮ್ಊರಾಗ ಯಾಕ್ ದುಡಿತಾರ ಬೇರೆ ಊರಿಗೋಗಿ ದುಡಿಯದ ಪೊಲೀಸ್ ನೌಕರಿ ಏನ್ ಮಾಡ್ತಿಯ ತಗೊಂಡೋ ಇ ನಮ್ಮ ಊರಾಗ ರಗಡ್ ನೌನ್ ಸಂಪನ್ಮೂಲ.
ಇಲ್ಲ ಅಂದ ಎಷ್ಟ್ ದಿನ ಅಂತ ಇನ್ನೊಂದು ಹತ್ತ ವರ್ಷ.
ಅರೇ ನಡೇಸ್ತರ ನಡೀತಾರ ಎಷ್ಟ ದಿನ ನಡೀತಾರ ಅಂತ ಎಷ್ಟ ದಿನ ಬದಕ್ತಿ ನೀನ್ ಒಂದ ನೂರು ವರ್ಷ ಬದಕ್ತಿ ಏನ್ ಪೊಲೀಸ್ ನೌಕರಿ ಮಾಡಿ ಒಂದ ಕಡೆ ಕಡೆ ಒಂದ್ ಅಂದ್ರ ಒಂದ ಮೂವತ್ತ್ ವರ್ಷ ಸರ್ವಿಸ್ ಮಾಡ್ತಿ ಮೂವತ್ತ್, ಮೂವತ್ತೈದ್ ವರ್ಷ.
ಹ್ಮು
ಮತ್ತ್ ಇನ್ನ್ ನೀಮ್ ಮೂವತ್ತೈದು ವರ್ಷ ದುಡಿಯೋದಿಲ್ಲಿ ಬರೇ ಒಂದ್ ಹತ್ತ್ ದುಡಿದಿನಿ ಇಲ್ಲಿ.
ಒಂದ್ ಹತ್ತು ವರ್ಷ ಚನ್ನಾಗಿ ದುಡ್ದಷ್ಟ ಬೇರೆ ಕಡೆ ಇನ್ವೆಸ್ಮಂಟ್ ಮಡ್ಗಿಸಿ ಬಿಟ್ಬಡೋದಲ್ಲ. ನೀ ಕೆಲ್ಸ ಮಾಡದೇ ಬೇಡ ಆಮ್ಯೆಗೆ ಅದನ್ನೇ ತಾನೇ ಮಾಡ್ತಿರುತ್ತೆ ಕೆಲ್ಸದ ದುಡ್ನ.
ಎ ಅದನ್ನ ಆಯ್ತಿ ನೋಡಿ ವರ್ಷ ಎಲೆಕ್ಷನ್ ಅಂದ್ರ ನಮ್ ಗೋಡ ತಕನಿ
ಹ್ಮು ಹ್ಮು.
ಆಯ್ತ್ ಅವ್ ಬರ್ಲಿಕ್ಕಪ್ಪ ಆಯ್ತ್ ಪಕ್ಕ ನೂರಕ್ ನೂರ್ ಪರ್ಸೆಂಟ್ ಬಂದ್ ಮಾಡಿಸಿ ಬಿಡತಾನ ಹ್ಕತ
ಯಾರು ಬಂದರು ನಿಂದ್ರಲ್ಲಡ ನಡಿಯಂಗೇ ನಡೀತ.
ಇಲ್ಲೆಲ್ಲಾ ನೋಡ್ನಿ ಅವ ವಾಸ್ ಎಲನೇ ಬಂದ್ ಮಾಡ್ಸ್ಬೇಕಂತ ಇದೊಂದ್ ವರ್ಷ ಮುಕುಂತಾನ.
ನಮ್ಮ್ ಮೂರ್ ಗೋಡಗ್ ಏನ್ ಸತ್ತರ್ ಬರಲ್ಲ ಹೇಳ್ತನಿ ಕೇಳಿ ಇನ್ನ ನಾಲ್ಕ್ ಸರ್ ನದಾಕ್ ಎಲೆಕ್ಷನ್ ಬರದಲ್ಲ.
ಬಾಳ ನಡ್ಸನ ಅದೆಲ್ಲ ಎ ಕಡೆ ಕಡೆ ಸುತ್ತ ಒಗ ಆದ್ ಹೆಸರು ಇಲ್ಲೇ ನಮ್ಮ ಊರಾಗ ಮಾಡ್ತಾನವ.
ಮೀನ್ ರೆಡಿ ಮೀನ್ ರಡ್ಡಿ ಬರ್ತವಿ ಸರಿ ನೆಕ್ಸ್ಟ್ ಯಾರ್
ಏ ಅಮೀನ್ ರೆಡ್ ತಿಳತನಿ ಅಮನ್ ರೆಡ್ಡ ಅವ ದರ್ಶಣಾಪುರ್ ಮಂಡಗಾರ ಅವ. ನೋಡ್ನ ನೀ ಬೇಕರ. ಅಲ್ಲೆಲ್ಲಾ ಶಾಪ್ರದಾಗ ನಮ್ಮ ಮಂದಿ ಓಟ ಜಾಸ್ತಿ ಬರ್ತಾವ ಅದ್ರಾಗ ಲಿಂಗ್
ಶಾಪುರ್ದಾಗ ಅವ ಶಾಪರದಾಗ ಇಲ್ಲ ಶಾಪುರ್ದಾಗ ಅವ ಕೆಂಬಾಯ್ದಾಗ ಅವ.
ಮೀನ ಮಿರದವ್ರಿಗೆ ಶಾಪುರ್ ಕೆಂಬೆ ಅಲ್ಲೇ ಜನಸಂಖ್ಯೆ ಜಾಸ್ತಿ ನಮ್ಮ ಇದ್ರರಾಗ
ಹೆಂಗ್ ಗೊತ್ತಾ ಈಗ ನಮ್ ಊಟ ಇವ್ನಿಗೆ ಬರ್ಬೇಕ. ನಮ ಮಂದಿ ಓಟ ಬರ್ಬೇಕು ಹಂಗಾದ್ರೆ ಪಕ್ಕ ಬರ್ತಾ ನೋಡ. ನಮ್ಮ ಮಂದಿ ಓಟಿಗೆ ಏನ್ರ ತೊಗೊಲಕ್ಕ ಅಂದ್ರೆ ಬರದಿಲ್ಲ.
ಇ ಅಂದ್ರ ಬರ್ತ ಈ ವರ್ಷ ನೋಡ್ ಪಕ್ಕ ಬರ್ತನ ಯಾಕಂದ್ರೆ ಎರಡ್ ವರ್ಷ ಕಂಟಿನ್ಯೂಸ್ಗತನ.